ಹಲೋ
ಹಲೋ ಎಲ್ರಿರಿ ಆರಾಮ ನೀವು
ಹ್ಮ್ ನಾವ್ ಆರಾಮ್ ನೋಡಪ್ಪಾ ಏನ್ ಸಮಾಚಾರ
ಏನಿಲ್ಲ ಸುಮ್ಮ ಮನ ಮನಗ್ ಹೋಗೋದು ಹೊಲಕ್ ಹೋಗೋದು ಬಂದ್ ಕೂಡದ್ ನಡುವ
ಹ್ಮ ಹಾ ಮಳೆ ಗಾಳಿ ಹಂಗ ಆದ್ ಆ ಕಡೆ
ಹ ಮಳೆ ಅಣ್ಣ ಸಾಕ್ ಮಾಡತ್ತ ಅಣ್ಣ ಮಳೆ ಗಾಳಿ
ಹ್ಮ್ ಹ್ಮ್
ಪೂರಾ ಮಳೆ ಗಾಳಿ ಇಟ್ಟಿಗಂತ್ರು ಗಿಡ ದೊಡ್ಡ ದೊಡ್ ಗಿಡ ನೆಲಕ್ಕೆ ಉರುಳತಾವು
ಹ್ಮ ಮತ್ತ ಲೈಟ್ಗೆಲ್ಲಾ ಪ್ರಾಬ್ಲಮ್ ಆಗಿರ್ಬೇಕು
ಪೂರಾಣ ನಾ ನಾ ದಿನ ಲೈಟ್ ಎಲ್ಲ ಊರಾಗ
ಹ್ಮ್ ಹ್ಮ್
ಹಾಗೆನ ಬಾಳ ಪ್ರಾಬ್ಲಮ್ ಆಗಿತ್ತು ಈಗ ಲೈಟ್ ಇರ್ಲಿಕಂದ್ರರು ಏನ್ ಪೂರಕ ಊರ
ಹ್ಮ ನಾನು ಇವಾಗ ಇಲ್ಲಿ ಆಸ್ಟ್ರೆಲ್ ಆಗನವ ಇಲ್ಲಿನೆೆಲ್ಲಾ ಗಾಳಿಯೆಲ್ಲಾ ಪೂರಾ ಬೀಚಸ್ ಎಲ್ಲಾ ಕಂಬಳೆಲ್ಲ ಬಿದ್ಬಿಟ್ಟವ
ಹ್ಮ್
ಬಿದ್ದೇಟಗ ಎಲ್ಲ ಲೈಟ್ನ ಇಲ್ಲ ಏನಿಲ್ಲ ಫ್ಯಾನ್ ಎಲ್ಲ ಗಿಡಾನ ಬಿದ್ದಾವ ನ್ ಆಸ್ಲೈನ್ ಒಂದು ಗಿಡನೆ ಬದ್ಬಿಟ್ಟು ಡವ ಬಾಳೆಹಣ್ಣು ಗಿಡ ಚಲೋ ಚಲೋ ಎತ್ರ ಪ್ರದತ್ತು
ಹಾ ಹ್ಮ
ಹ್ಮ್ ವರ್ಷದಾಗಿ ಎರಡು ಮುರ್ಸಐತಿ ಅಣ್ಣ ಆತಿದ್ದು ಬಾದ ಮ ಅಣ್ಣ ಅದನ್ನು ಬಿ ಟವ
ಹ್ಮ್ ಹೌದಾು ದೊಡ್ಡದತ್ತನಣ್ಣ
ಹ್ಮ್ ದೊಡ್ಡದಿತ್ತ ತುಂಬಾ ಹ್ಮ ಸ್ವಲ್ಪ ದೊಡ್ಡದನ ಹೆಂಗ ಇತ್ತು
ಹಾ
ಅಂತೇ ಕಡೆ ಬುದ್ಧಾಯ ಪೂಟ
ಏನಾನ ಆನಿಗಿನ ಆಗೈತಿ ಏನ ಯಾರ ಗ ಏನನ್ ಆಗೈತೆ ಏನ್
ಹ ಹಾ ಯಾರಿಗ ಏನಾಗಿಲ್ಲ ಅವಾಗ ಮಳೆ ಕಾಲ ಜಗ್ಗೆಿ ಬಿಟ್ಟಿತ್ತಲ್ಲಾ ಎಲ್ಲಾರೂ ರೂಮ್ನಾಗ ಇದ್ರು
ಹಾ ಹಾ ಹಾ
ರೂಮ್ ನ್ಯಾಗ ಇದ್ದ ಸಾಲ್ಯಗ ಏನು ಆಗಿಲ್ಲ
ಹೌದಾನಣ
ಹ್ಮ್ ನಿಮ್ ಕಡೆ ಅಂತ ಅಂತ ಪರಿ ಏನು ಆಗಿಲ್ಲ
ಏನಿಲ್ಲಣ ಅಂದ್ರ ಇ ಕಂಬ ಗಿಂಬ ಎಲ್ಲಾ ಬಿದ್ಬಿಟ್ಟಾವ್ ಲೈಟಿನ್ ಕಂಬ ಗಿಡ ದೊಡ್ಡ ದೊಡ್ ಗಿಡ ಬಿದ್ಬಿಟ್ಟು ಅಂತ ರೋಡಿ ಬ ರೋಡ್ ಬಂದ್ ಆಗಿತ್ತು
ಹ್ಮ್
ಮತ್ತ ಜೇಸಿಬಿ ಅದು ತಂದು ಎಲ್ಲ ದಾರಿ ಕ್ಲಿಯರ್ ಮಾಡ್ಯಾರಣ ಒಂದ್ ತಾಸ ಆಯ್ತಿು ಈಗ
ಹ್ಮ್ ಹ್ಮ್ ಅದಂತ ಈ
ಒಂದು ಗಾಡಿ ಸಂಪರ್ಕ ಇಲ್ಲ ಏನಿಲ್ಲ
ಹ ಹ್ಮ ಮತ್ತ ಆ ಕಡೆ ಈ ಕಡೆ ಹೋಗ ಬರಕ್ ಹೆಂಗ್ ಮಾಡ್ತ
ಹ್ಮ್ ಹ್ಮ್ ಹಂಂಗಗೆ ಅಣ್ಣ ಮತ್ತೆ ಈ ಹೋಗಿಲ್ಲ ನೋಡಣ ಮುಂಜೆಲಿಂದೆ ಹೋಗಿಲ್ಲ ಈಗ್ ತಂದ ಜೆಸಿಬಿ ಅದು ತಂದು ಈಗ್ ಕ್ಲಿಯರ್ ಮಾಡಿದ ದಾರಿ ಈಗ ಒಂದ್ ನೋಡೋಣ ಎಷ್ಟು ತನ ಏನಿಲ್ಲ ಆ ಕಡೆ ಇದ್ದರು ಆ ಕಡೆ ಈ ಕಡೆ ಇದ್ದರು ಈ ಕಡೆ
ಹೊಲದ ರೂಟ್ ಹೋಗೋರಿಗಿ
ಹ್ಮ್ ಪೂರ ಬಾಳ್ ಬಾಳ್ ತೊಂದರೆ ಆಗ್ತತಾನ
ಹ್ಮ್ ನಾವು ಸ್ವಲ್ಪ ಇದಕ್ಕೆ ಹ ಒಂದ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮಾಡಿದ್ವಿ
ಹು ಎಲ್ಲಿ ಅಣ್ಣ
ಹಾ ಇದಪ್ಪಾ ಇದು ಕಲಬುರ್ಗಿ ಬು ಕಚೆ ನಮಸ್ಗ
ಹ್ಮ್ ಹ್ಮ್
ಹಾ ಹೋಗಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅವ್ರರು ದರ್ಶನ ಪಡಕೊಂಡು ಬಂದು ಮಾಡಿದ್ವಿ ಸ್ವಲ್ಪ ಹಿಸ್ಟಾರಿಕಲ್ ಪ್ಲೇಸ್ ಮತ್ತ ಟೂರಿಸರಿಸ್ಟ್ ಪ್ಲೇಸ್ ಆದಲ್ಲ
ಹ್ಮ ಹೌದೌದಾ
ಹ ಅದಕ್ಕೆ ಹೋಗಿಗ ಬರ್ಬೇಕು ಮಾಡಿದ್ವಿ ಇ ಮಳೆಗಾಲ ಸಲುವಾಗಿ ಹೋಗೋದಾಗಲ್ಲ ಆಗ್ಯದ
ಹ್ಮ್ ಅದು ಈ ಕಡೆ ಅವ ಅವರುಂದು ಸೋಪೀಸ್ ಸಂತರುಲ್ಲಣ ಅವ್ರೆ
ಹಾ ಅವ್ರೊಬ್ರು ಸುಪಿಸಂತರು ಯಾವಾಗ ಇದು ಡೆಲ್ಲಿ ಸುಲ್ತಾನ್ರ ಆಡಳಿತ ಇದ್ದಾಗ ಈ ಕಡೆ ಬಂದರು ಅವರು
ಹ್ಮ ಹಾ ಹೌದ್ದಾ
ಈ ಕಡೆ ಬಂದು ಇಲ್ಲೇ ನೆಲೆಸಿ ಇಲ್ಲೆ ಲಿಂಗೈಕ್ಯ ಆಗ್ಯಾರ
ಯಾವ ಹೋಗಬೇಕ ಅನ್ಕೊಂಡಿದ್ರಣ
ಹಾ ಇವಾಗ ಇನ್ನೊಂದೆರಡು ಮೂರ್ ದಿನ ಇ ಮೊದ್ಲೇನೆೇ ಪ್ಲಾನ್ಾಕಿದ್ವಿ ನಿನ್ನೆ ಮೊೆ ಹೋದ್ರ ಐತೆ ಅಂತ ಅನ್ಕೊಂಡ್ರು ಅ ಹೋಗಕ ಆಗಿಲ್ಲ ಮಳೆ ಕಾಳೆ ಸಲಿಂದೆ
ಹ್ಮ್ ಹ್ಮ್
್ರೆ ಅಲ್ಲಿ ಒಂದ್ ದಿನ ವಸ್ತಿ ಮಾಡ್ಕ್ಂದನ್ ಮಾಡಿದ್ವಿ ಅಲ್ಲೇ ಇರ್ಬೇಕಕ್ ಅಂದ ಮಾಡಿದ್ವಿ
ಹಾ ಹೌದೌದಣ
ಹ್ಮ ಮತ್ತೆ ಇವಗೆಲ್ಲ ಇಲ್ಲಲ್ಲ ಜನ ಜನ ಎಲ್ಲಾ ಜಾಸ್ತಿ ಇರ್ತಾರೆ ಒಳಗೆ ಜಾಗ ಸಿಗುತ್ತಾ ಜಾಗ ಒಬ್್ರ ಜಾಗ ಸಿಗಲ್ಲ
ಹ್ಮ್
ಆದ್ರೆ ಇವಾಗ ಮಳೆಗಳ ಕೂಡ ಜಾಸ್ತಿ ಆಗಬಿಟ್ಟೆ
ಹೌದೌದು ಬಾಳ ಐತೆನೆ
ಅದಕ್ಕೆ ಸ್ವಲ್ಪ ಎದೆಲ್ಲಾ ಕಡಿಮೆ ಆದ್ರೆ ಹೋಗಿ ಬರೋಣ ಅಂತ ಇದ್ದೀವಿ ಸ್ವಲ್ಪ ನಮ್ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗಿ ಹೋಗಿ ಬರಕ್ ಮಾಡಿದೀನಿ
ಹ ಅಲ್ಲಿ ಒಂದ್ ದಿನ ಇದ್ರೆ ಪಾಡೋಣ ಇರ ಒಂದ್ ದಿನ ಇರ್ಬೇಕಲ್ಲಿ
ಹಾ ಇರ್ಬು ತುಂಬಾ ಎ ಎಲ್ ಪ್ಲೇಸ್ ಪ್ರತಿಯೊಬ್ಬರು ಹೋಗ್ಲೇಬೇಕಾದಂತ ಪ್ಲೇಸ್ ಅದು
ಯದ ಇಲ್ಲಿನ ನಮ್ ಕಡೆ ಓ್ತಿದ್ರಲ್ಲಾ ಅವಾಗವಾಗ ಕೇಳ್ತಿದೀವಿ ನಾವವು ಎಲ್ಲಿಗ್ ಹೋಗಿದ್ರ ಅಂತ ಕೇಳಿದ್ರ ಹಿಂಗ್ ಹೋಗಿದ್ದೀಪಾ ನಿನ್ನನೆೇ ಹೋಗಿದ್ದೀವಿ ಒಂದ್ ದಿನ ಅಲ್ಲೇ ಇದ್ದೀವಿ ಬಂದಿ ನೋಡಪ್ಪಾ ಇವತ್ತು ಚಲೋ ಅ ಎಲ್ಲಾ ಭಾರಿ ಸಿಸ್ಟಮೆಟಿಕ್ ಐತಿ ಅಂತಂದ್ರೆ
ಹ ಅದ್ರ ಬಗ್ಗೆ ಅಲ್ಲಾರ ಅಲ್ಲಿ ಅಲ್ಲಿ ಇರೋರೆಲ್ಲ ಇಷ್ಟ ಹತಾರಷ್ಟ ತು ಗ ಬಪ್ಪು
ಹ್ಮ್
ಮತ್ತೆ ಮತ್ತ ಅವರು ಸ್ವಲ್ಪ ಪ್ರವಚನ ಆತರ ಅದನ್ನ ಕೇೇಳಬೇಕು ಅಲ್ಲಿದೆಲ್ಲ ಕಟ್ಟಡ ಶೈಲಿ ಆಯ್ತು ಹ ಮತ್ತೆ ಎಲ್ಲಿ ತಕ್ಕಂತ ವ್ಯವಸ್ಥೆ ಆಯ್ತ ಅದು ಮಾರ್ಕೆಟ್ ಆಯ್ತು ಅದಾಯ್ತು ಪೂರ್ತಿ ಎಲ್ಲಾ ಪ್ಲೇಸ್ ಎಲ್ಲ ಚೆನ್ನಾಗ ೈತಿ
ಹ್ಮ್ ಹಂಗಗೆ ಅಣ್ಣ ಅಲ್ಲಿ ಒಂದು ಶರಣ ಬಸವೇಶ್ವರ ಗುಡಿ ಅಂತ ಐತೆ ಅಂತಲ್ಲಣ ಆಡೆ ನೋವು್ ಬರ್ಬಟ್ಟು
ಹ್ಮ್ ಅದನ್ನು ಒಂದ್ ಇ್ಟೋಾರಿಕಲ್ ಪ್ೇ ಇಸ್್ಟೋಾರಿಕಲ್ ಪ್ಲೇಸ್ ಅಪ್ಪ ಅದನ್ನ ಅಲ್ಲಿಗ್ ಹೋದ್ರ ಎಲ್ಲಾ ಅಲ್ಲಿಗ್ ಹೋಗ್ಲೇ ಬರ್ಬೇಕು
ಹ ಇಲ್ಲಿ ಇನ್ನೊಂದು ಪ್ಲೇಸ್ ಆದಲ್ಲಣ್ಣ
ಯಯಾವದು
ಅದ ಈ ಕಡೆ ನಮ್ ದಕ್ಷಿಣ ಭಾರತದ ತಾಜ್ಮಹಲ್ ಅಂತಾರಲ್ಲಣ್ಣ ಜಾಮಿಯಾ ಮಸೀದಿ
ಹಾ ಹಾ
ಹ್ಮ ಈ ಕಡೆ ಇವರು ಕಡಸಿರ್ಲ ಬಹುಮನಿ ಸುಲ್ತಾನ್ ಅವರು
ಹ್ಮ ಅದು ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಕರಲ್ಲ ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಇಬ್ರಾಹಿಂ ರೋಜಾ ಕರ್ತಾರ
ಹ್ಮ್ ಹ್ಮ್
ಹಾ ದಕ್ಷಿಣ ಭಾರತದಾಗ ಇದಕ್ಕೆ ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿ ಅಂದ್ರೆ ಜಾಮಿಯಾ ಮಸೀದಿ
ಹಾ ಹೌದೌದ ಹೌದು ಹೌದೌದ ನಮಗೆ ಕನ್‌ಫ್ಯೂಸ್
ಹಾ ಅದು ಗುಲ್ಬರ್ಗಾದಾಗದ ಇಲ್ಲಿ ದೊಡ್ಡ ಮಸೀದಿ ಅಪ್ಪಾ ಅದ ನಾ ಸತಿ ಎಲ್ಲ ಹೋಗಿದ್ದನಲ್ಲ ಮಸೀದಿಗೆ
ಹ್ಮ್ ಹ್ಮ್
ಹಾ ದೊಡ್ಡ ಪ್ಲೇಸ್ ಅದು ಮಸೀದಿ
ಅಣ್ಣ ಹಿಂಗ ನೀರ ಆದಂತಲ್ಲ ಅಣ್ಣ ಅಲ್ಲಿ ಏನ್ ಮುಂದ್ ಯಾರು ಬರ್ಲಾರ್ದಂಗ ನೀರ್ ಆದಂತಲಣ್ಣ
ಹಾ ನೀರ್ ಐತಿ ನೀರನ್ಯಾಗ
ಅವು ಚೋಳು ಅವು ಹಾವು ಬಿಡ್ತ ಹಾಕತಿದ್ರಂತಣ ಅವಾಗ ಹಿಂಗ ಯಾರನ ಬರಬಾಡ್ದಂತ ಆಕಡೆ ಎದುರಾಳಿ ಸೈನ್ಯದವ್ರು
ಹ ಕೋಟೆ ಕಾವಲಿಗೋಸ್ಕರ ಆಗಿನ ಕಾಲದ ರಾಜ ಮಹಾರಾಜರ ಆತರ ಮಾಡ್ತಿದ್ರ ಅದನ್ನ ಆ ಇವಾಗೆಲ್ಲ ಅದೆಲ್ಲ ಇಸ್ಟೋರಿಕಲ್ ಪ್ಲೇಸ್ ಆದ ಸ್ವಲ್ಪ ಕರ್ನಾಟಕ ರಾಜ್ಯ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿತ್ತ ಅದಕ್ಕ ಹೋಗಾಕ್ಕ ಬರಾಕ್ಕ
ಹೌದೌದ ಆದ್ರೂ ಇನ್ನ ನಮ್ ಆಕಡ ದಕ್ಷಿಣ ಕರ್ನಾಟಕ ಇದ್ದಂಗ ನಮ್ ಉತ್ತರ ಕರ್ನಾಟಕ ಇಲ್ಲಬೀಡಣ್ಣ
ಹಾ ಅದು ಕರೆಕ್ಟ್ ಆಗ್ಬಿಡ ಅಲ್ಲ ಅಲ್ಲ ಇಂಪ್ರೂವ್ಮೆಂಟ್ ಆದ ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಸ್ವಲ್ಪ ಕೊರತೆ ಆದ ಅಂದ್ರೆವಾಗ ಇಂಪ್ರೂವ್ಮೆಂಟ್ ಮಾಡತಾ ಇದ್ದಾರೆ ಎಲ್ಲ ಎಲ್ಲ
ಹಾ ಹಾ ಹೌದೌದು
ಇಂಪ್ರೂವ್ಮೆಂಟ್ ಮಾಡತರ ಇಂಪ್ರೂವ್ಮೆಂಟ್ ಆಗಲಿ ಇನ್ನ ಚೆನ್ನಾಗ ಆಗಲಿ ಅಂತ ಬಯಸೋಣ ಇನ್ನ
ಇನ್ನ ಆಗ್ಬಬೇಕಣ್ಣ ಪೂರಾ ಬಾಳ ಆಗ್ಬೇಕ
ಹ್ಮ್
ಹ್ಮ್ ಹೌದ ಮತ್ತ ಅಣ್ಣ ಏನ ನಡದದ
ಮತ್ತೆ ಏನಿಲ್ಲ ನೋಡಪ್ಪಾ ಸಮಾಚಾರ ನೀನೇ ಹೇಳ್ಬೇಕು
ಸಜ್ಜೆ ಒಂದು ಹಾಕಿದೀವಿ ಎಲ್ಲಾ ಬಿದ್ದ್ಬಿಟ್ಟೈತಿ ಗಾಳಿಗೆ ಸಜ್ಜೆ ಹಾಕೀವಿ ಅಣ್ಣ ಗಾಳಿಗೆ ಬಿದ್ದದ ಅದು ಕೊಯ್ಬೇಕು ಇನ್ನೊಂದ್ ಎರಡ್ ದಿನ್ದಾಗ
ತೂಟದಲ್ಲಿ ಹಾ
ಹ್ಮ್ ಅದು ಇಲ್ಲಿ ಹಾಕಿವಣ್ಣ ನಮ ತೋಟ ಐತಿ
ಹ್ಮ್ ಹ್ಮ್
ಅಲ್ಲಿ ಹಾಕಿವಿ ಅದೆಲ್ಲಾ ಕೊಯ್ದು ಇದು ಮಿಸನ್ಕ ಹಾಕಿ ರಾಶಿ ಮಾಡಿ ಎ ತೊಂದು ಮನಿಗ್ ಹಚ್ಚಿ ಮತ್ತ ಆ ಕಡೆ ಒಯ್ಬೇಕಣ ಇದಕ್ ಮಾರ್ಕೆಟಿಗೆ ಮಾರ್ಕೆಟಿಗೆ ಒಯ್ದ ಮಾರ್ಕೊಂಡ್ ಬರಬೇಕಣ್ಣ ಅದು ಈಟು
ಅದೇ ಅದೇ ಮರ್ಕೊಂಬೇಡ್ರ ಇವಾಗ ರೇಟ್ ಸಿಕ್ಕಾಗಲ ಮಾರರಿ ಅಂದ್ರೆ ಹ ನಿಮಗೂ ಉಪಯೋಗ ಆಗುತ್ತ ರೇಟ್ ಸಿಕ್ಕಾಗ ಮಾರಿದ್ರ ಲಾಭನ ಸಿಗುತ್ತಾ
ಇದು ಮಳೆ ಒಂದ್ ಗಂಟ ಬಿದದೂಣ್ಣ ಯಕ ಯಕಡೆ ಈಗ ಕೊಯ್ದ್ ಹಾಕಿದ್ರೆ ಮಳೆ ಬಂದ್ ಬಿಡ್ತೈತಿ ಈಗ ಎಲ್ಲ ತೊಯ್ದ್ ಬಿಡ್ತದಲ್ಲಾ ಅದಕ್ಕ ಬಿಟ್ಟವಣ್ಣ ಇನ್ನೊಂದ್ಯಾ ಎರಡ್ ಮೂರ್ ದಿನ ಹೋಲ್ಲಿಅಂತ ಹ್ಮ್
ಅದೇ
ಹ್ಮ್ ಹಾ
ಹ್ಮ್ ಅವಾಗೇ ಮಾಡ್ರಿ ಅಂದ್ರ
ಬೂಜ ಬಂದ್ಬ ಬಿಡ್ತಣ್ಣ ಅದು ಸಜ್ಜ ಎಲ್ಲ ಬೂಜ ಬಂದ್ಬ ಬಿಡ್ತ
ಹ ಬೂಸ್ ಬಂದಾಗ ಮಾರ್ಕೆಟ್ ಒಳಗ ಅದಕ್ಕ
ಹಾ ಏನ್ ಬೆಲೆ ಇರಲ್ಲಣ ಪಊರ ಡೌನ್ ಮಾಡ್ತಾರ ಅ
ತಕೊ್ಂಬಿಡ್ತಾರ ನಿಮಗೆಲ್ಲ ಪಡ್ತದೆ
ಹ್ಮ್ ನಾವು ಈಗ ರಾತ್ರಿ ರಾತ್ರಿ ರಾತ್ರಿ ನೋಡಲ್ಲ ಹಗಲ್ ನೋಡೋಣ ನಾವು ಹೊಲಕ್ ಹೋಗ್ತಿೀವಿ ನೀರ್ ಗೀರ್ ಬಿಡಕ
ಹ ಮತ್ತ ಈ ಕಡೆ ಎಲ್ಲ ಜಾಸ್ತಿ ಅಂದ್ರೆ ನೈಟ್ ರಾತ್ರಿ ಹೊತ್ತೆ ಜಾಸ್ತಿ ನೀರ್ ಬಿಡುತ್ತೆ ಅ
ಹಾ ಕರೆಂಟನ್ನು ರಾತ್ರಿನ ಕೊಡ್ತರಣ್ಣ
ಹ್ಮ
ಹಾ ಈ ಕಡೆ ಹೊಲ್ದಾಗ ಸಪ್ರೇಟ್ ಮತ್ತ ಊರಾಗ ಸಪ್ರೇಟ್ ಲೈನ್ ಇರ್ತಾವಲ್ಲಣ್ಣ
ಹ್ಮ ಹಾ
ಹಂಗಾಗಿ ಅಕಡೆ ಹೊಲ್ದಾಗ ನೈಟ್ ಕೊಡ್ತಾರ ಮತ್ತ ಡೇ ಡೇ ಆದ್ರ ಈಕಡೆ ಊರಾಗ ಕೊಡ್ತಾರ ನೈನ್
ಹ್ಮ ಅದೊಂದು ಬಾಳ ತೊಂದಿರಪ್ಪ ಈ ಕಡೆ ಅದ ಕರೆಂಟ್ದು ಹೆ ರೈತರಿಗೆ ಹ್ಮ್ ಆಹ ನೀರ್್ದಾಗ ಲೈಟ್ ಇರಲ್ಲ ಲೈಟ್ ಇದ್ದಾಗ ನೀರ್ ಇರಲ್ಲ
ಹ್ಮ್ ಹ್ಮ
ಹ ಹ ತೊಂದ್ರ ಈ ಕಡೆ
ನ್ ಮಾಡಕ್ ಬರ್ಲಣ ಈ ಬಾಳ ತೊಂದ್ರೆ ಐತಣನ್
ಹ್ಮ್ ಅವಾಗ ಆದ ಆದ್ರ ಮತ್ತ ಅವರಲ್ಲಿ ಮಾತ್ರ ಸರಿಯ ಹ್ಮ ಬೆಳೆದಿ್ರೆ ಬೆಳಿಗ್ ಬೆಲ್ಲನೇರಲ್ಲ
ಹೌದೌದು ಅದು ಏನ್ ಬೆಲೆ ನೀರುಗಳಣ
ಹ್ಮ್ ದಲ್ಲಾಳಿಗಳ ಅವಳಿ ಇರತದ
ಹೌದೌದೌದು
ಹ ಇದ್ರಂದೆಲ್ಲಾ ಬೆಳೆಲ್ಲಾ ಕಡಿಮೆ ಆಗ್ಬಿಡತ ರೈತ ರೈತರಿಗೆ ಎಲ್ಲ ಆಹ ನಷ್ಟ ಆಗ್ಬಿಡತ್ತ ತಗೊಂಡ್ ಸಾಲಕ್ಕ ಬಡ್ಡಿ ಕೆಟ್ಟ ಕೆಟ್ಟೆ ಅವರೆಲ್ಲಾ ಸಣ್ಣ ಆಕ್ತಾರ
ಪೂರಣ್ಣ ಸಾಲ್ಗಾರ್ದಂರು ಹೇಳ್ಬಾರಡ್ದ ಅಣ್ಣ ಸಾಲ ತೊತವಲ್ಲ ಪೂರ ಬಾಳ್ ತೊಂದ್ರೆ
ಹ್ಮ್
ಹ್ಮ್ಲಸ ವಡಲ್ಲಣ
ಹಾ ಹೇಳಡಕ ಇತದ ಹ ಮತ್ ಏನಾದ್ರು ಏನ್ ಪರ್ಮಿಷನ್ ಬೇಕ ನ ಎಲ್ಲ ಫೋನ್ ಹತ್ನ ಎಲ್ಲತ್ನಿ.